ಹಾ ಕೇಳ್ದೆ ಮಾಡ್ತಾ ಇದ್ದೀರಾ.
ಏನಿಲ್ಲಾ ನೋಡಿ ಕಾಶಿ ಅವರೇ ಅಪ್ಪು ಅವರೇ ಸಾರೀ.
ಹ್ಮ ಅರಾಮದೀರ ಅಲ್ಲಾ.
ಹೌದು ಆರಾಮ್ ಇದ್ದೀನಿ ನೀವ್ ಅರಾಮದೀರಲ್ವಾ
ಹಾ ನಾನು ಆರಾಮಿದ್ದೀನಿ.
ಅದೇ ಏನೋ ಕೇಳ. ತ ಇದೆ ನೀವು ಅದೇ ಒಂದ ಏನೋ ಹೇಳ್ತಾ ಇದ್ರರಿ ನೀವು ಓದು ಓದು. ಓದಲ್ಲಿ ಏನೋ ಹೇಳ್ತಾ ಇದ್ರರಿ.
ಅದೇ ಓದ್ಬೇಕಪ್ಪಾ ಮುಂದೆ ಜೀವನ ತುಂಬಾ ಕಷ್ಟ. ಕರವಾಗಿ ಮತ್ತೆ-
ಕರೆಕ್ಟ್ ಕರೆಕ್ಟ್ ಅದೇನೋ ನೀವು ಈ ಹತ್ತು ಮಂದಿ ಎಕ್ಸಾಮ್ ಬರ್ದಿರಾ ಹತ್ ಮಂದಿಯಲ್ಲಿ ಎಷ್ಟ್ ಯಾರ್ ಮಂದಿ ಎಷ್ಟೆಷ್ಟು ಜನರದದುು ಆಯತು ಇಂಡಿಯನ್ ವಾಯುದಳದಲ್ಲಿ ಭಾರತದ ವಾಯುುದಳದಲ್ಲಿ.
ಹತ್ತು ಮಂದದಲ್ಲಿ ಬರೇ ಒಬ್ಬಂದೆ ಆಗಿದೆ.
ಓ ಅಂದ್ರೆ ಅವರು- ಸ್ವಲ್ಪ ಓದಿದಾರ ಬಾಳ-
ಅವರು ಸ್ವಲ್ಪ ಓದಿದ್ದಾರೆ ಮತ್ತೆ ಅವರು ಅದೃಷ್ಟ.
ಅದೃಷ್ಟ ಆದು. ನಿಮ್ದು ಸ್ವಲ್ಪ ಅದೃಷ್ಟ ನಿಮ್ಗೆ ಕೈ ಕೊಡ್ಲಲ್ಲ ಹೌದಲ್ವಾ ಇಲ್ಲಲ್ಲ ಅದೃಷ್ಟ ಅಲ್ಲ ಅದೃಷ್ಟ ನಿಮ್ಗೆ ಕೈ ಕೊಡ್ಲಿಲ್ಲ ಕೈ ಬಿಡ್ ಜೀರೋ ಪಾಯಿಂಟ್ ಒಂದ್ ಮಾರ್ಕ್ಸ್ ಅಲ್ಲಿ ಹೋಗಿತ್ತು ಅಂದ್ರೆ.
ಒಟ್ಟಾಗಿ ಅವ್ರದದುು ಇಪ್ಪತ್ತೊಂಬತ್ತುವರೆ ಮಾರ್ಕ್ಸ್ ಬಿದ್ದಿದೆ. ಮತ್ತೆ ಅವ್ರದಿಂದ ನಂದು ಒಂದು ಮಾರ್ಸ್ ಹಚ್ಚಿರುತ್ತೆ ಹೊತ್ತಿತ್ತು
ಅದೇ ಕರೆ ಮೂವತ್ತೊಂದೂುವರೆದೆ ಅಂ ಅ ಕೇಳ್ಪಟ್ಟೇನೆ ನಮ್ಮದು ಮಾರ್ಸ್ ಅಂದ್ರೆ ಅಂಕಗಳು
ಆದ್ರೆ ಆಗ್ಲಿಲ್ಲಪ್ಪಾ ಏನ್ ಮಾಡ್ಬೇಕು ಗು
ಹೌದೌದು ಏನ್ ಮಾಡಕ್ ಬರ್ಲಿಲ್ಲಗ. ಈಗ ನಾ ಹೇಳ್ತೇನ ಅಲ್ವಾ ಅದೇ. ನೀವೊಂದು. ನೀ ಒಂದು ಬೇಸ್ ದೈವ ಒಂದು ಬಗೆಯೆ ತದೆ
ಹಾ-
ಕರೆಲ- ಅದು ಹೋಗ್ಲಿ ಬಿಡು ಈಗ ಇದ ಆಯ್ತು ಇದು ಜೀವಶಾಸ್ತ್ರ.
ಏನು ಬರಲ್ಲ ಒಂದು ಅಂಕಗಳು ಬರಲ್ಲ ಆ ವಿಷಯದಲ್ಲಿ ಅದು
ಅದು ಈಗ ಇದು ಗಣಿತ ಜೀ ಇದು ಜೀವಶಾಸ್ತ್ ಜೀವಶಾಸ್ತ್ರ ಅಲ್ಲ ಇದು ಹ ಫಿಸಿಕ್ಸ್ ಭೌತಶಾಸ್ತ್ರ ಮತ್ತ ಜನ್ರ ಇದು ಜಿ ಕೆ ಜಿ ಕೆ ಇದ್ ಈ ಮೂರ ಅಲ್ವಾ.
ಹ್ಮ್.
ಹ್ಮ್ ನೀವು ಮೂರ ಬರ್ತತೆ ಅಂದ್ರೆ ಚಲೋ ಆಯ್ತು. ಅಂದ್ರೆ ನೀವ ಏನೋ ಎಕ್ಸ್ ವೈ ಏನೋ ಹೇಳ ಹತಿದೀರರಿ ನೀವು
ಟೆಕ್ನಿಕಲ್ನ. ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋದು ವಾಯ್ ಅಂದ್ರೆ ಅವ್ರಿಗೆ ಗನ್ ಕೊಟ್ಟ. ಡ್ಯೂಟಿ ಮಾಡಿಸ್ತಾರೆ
ಡ್ಯೂಟಿ ಮಾಡ್ತಾರೆ ಹೌದೌದ.
ಹ್ಮ ವಾಯ್ ಕಂಪೇರ್ ಮಾಡಿದ್ರೆ ಎಕ್ಸ್. ಚಲೋ ಇರುತ್ತೆ.
ಚಲೋ ಹೌದು ಅಂದ್ರೆ ಈಗ ಕುಂತಲಿ ಅಲ್ವಾ ಕೆಲಸ ಇವರದು ಎಕ್ಸ್-
ಹ್ಮ್ ಹ್ಮ್ ಕುಂತಲ್ಲೇ ಕೆಲಸ ಇರುತ್ತೆ.
ಹ್ಮ್ ಕಂಪ್ಯೂಟರ್ ಒ. ಹೊಡೋದು ಒತ್ತೋದು- ಮತ್ತೆ ಶಿಪ್ ಇದು ವ ವಾಯು ವಾಯು ಏನ್ ರೀ ಚಟ್. ನ್ ಬತ್ತ ಅಂದ್ರೆ ಹ ಕ್ಲಿಯರೆನ್ಸ್ ಕೊಡುದು ಅವ್ರಿಗೆ ಅಂದ್ರೆ ಗೈಡ್ ಮಾಡೋುದು ಅಂದ್ರೆ. ಹೆಂಗ ಹೇಳಿ ಹಂಗ್ ಮಾಡಿ. ಇಲ್ಲಿ ಹೋಗಿ ಅಲ್ಲಿ ಹೋಗಗೆ ಹೌದುದು ಕರೆಕ್ಟ್.
ಹಾ ಹಾ.
ಅಂದ್ರೆ ಈಗ ಎಂದ್ರ ಈಗ ಯ ಕ್ಸಿಗೆ ಬೇರೆ ಅಂಕ ವಾಯಿಗೆ ಬೇರೆ ಅಂಕ ಇರುತ್ತಾ ಕಟ್ ಆಫ್.
ಹ- ಬರೀ ಎರಡೆ ಬರುತ್ತೆ ಜನರಲ್ ನಾಲೆಜು ಮತ್ತೆ ರಾಗ ಅಂತ- ಮತ್ತಾ ಬರುತ್ತೆ-
ಅಂದ್ರೆ ರಾಘ ಅಂದ್ರ ಏನು- ಇಲ್ಲತಿದ್ದಿಲ್ಲ ಹಾ ಹೌದು. ಅದಲ್ಲ ಜನರಲ್ ಟೈಪ್ ಅಲ್ವಾ ಅದು.
ಜನರಲ್ ಜನರಲ್ ನಾಲೆಜ್ ಅಂದ್ರೆ ಸಾಮಾನ್ಯ ಜ್ಞಾನ
ಹಾ ಇದು ಅಂದ್ರೆ- ರಾಗ ಅಂತ ಹೇಳಿದ್ರಲ್ಲ ಅದೇನು ರಾಗ ನನಗ್ ಅರ್ಥ ಅ ಇಗಿಲ್ಲ ಏನೋ ಸಿ. ಈಗ ಸ್ವಲ್ಪ ಕಾರ್ತಿಕ್ ಅವರು ಬಂದಿದ್ರು ಮತ್ತ ಈಗ ಮತ್ತ ನೊಂದ ಜಿ ಕೆ ಅಂತ ಅಂದ್ರಲ್ಲ
ಅದ್ರಲ್ಲಿ ಅದೇ ಬರುತ್ತೆ ಅದಕ್ಕೆ ರಾಗ. ಹಾ ಅಂದ್ರೆ ಡಬ್ಲ್ಯೂ ಟಿ ಟೆಸ್ಟ್ ಅಂತ ಬರುತ್ತೆ ತೆ
ಹಾ ಹಾ ಹಾ ಹೌದಾ
ದಲ್ಲಿ ರಾಗ ಅಂತ ಕರಿತೇವೆ ಅದಕ್ಕೆ
ಹ ಹಾ ಹಾ ಅಂದ್ರೆ ಆಯ್ತು ಅದೇನ್ ನಡೀ ಜಿ ಕೆ ಅಂದ್ರೆ ಮುಗೀತು ಜನರಲ್ ನಾಲೆಜ್ ಅಂದ್ರೆ ಇವು ಜನರಲ್ ನಾಲೆಜ್ ಅಂದ್ರೆ ಯಾವ ಟೈಪ್ ಬರುತ್ತೆ ಅಂದ್ರೆ ಹೆಂಗ್ ಹೆಂಗೆ ಕ್ವೆಶ್ಚನ್ ಬರುತ್ತೆ ಸ್ವಲ್ಪ
ಹ ಹ ಅವು ಕ್ವಶನ್ ಅಂದ್ರೆ ಈಗಿನ ಪ್ರಚಲಿತ ಗಟ ಘಟನೆಗಳ ಬಗ್ಗೆ
ಹಾ ಹಾ
ಭಾರತದ ಇತಿಹಾಸದ
ಇತಿಯಾಸದ ಹಾ
ಪ್ರಪಂಚನ ಇತಿಹಾಸ ಸಿಂಧು ನಾಗರಿಕತೆ ರೋಮ್ ನಾಗರಿಕತೆ ಈಜಿಪ್ಟನ ನಾಗರಿಕತೆ ಭಾರತದ ಭೌಗೋಳಿಕ ಜ್ಞಾನ್
ಮತ್ ಬಾ ಭಾರತದ ರಾಜಕೀಯ ಕಿಯದ ಇತಿಹಾಸ
ಇತಿಹಾಸ ಹಾ ಹಾ
ಮತ್ತೆ ಈಗ ಎಲ್ಲಾ ರೀತಿಯಿಂದಲೂ ಕೂಡಿರುತ್ತೆ
ಕ್ವಶನ್ ಇದು ಪ್ರ ಪ್ರಶ್ನೆಗಳು
ಹ್ಮ್ ಪ್ರಮುಖವಾಗಿ ಪ್ರಚಲಿತ ಘಟನೆಗಳ ಬಗ್ಗೆ ಮ ಮತ್ತು ಭಾರತದ
ಹಾ ಸಂವಿಧಾನ ಅಂದ್ರೆ ಇವು ಅದರಲ್ಲಿ ಬರ್ತಲ್ವಾ ಮೂಲ ಮೂಲಭೂತ ಹಕ್ಕು ಗಳು ಮೂಲಭೂತ ಮತ್ತೆ ಅಯ್ಯೋ ಆರ್ಟಿಕಲ್ ಬಗ್ಗೆ
ಹಾ ಕೇಳ್ತಾರೆ ಅದು ಅನು ಅನುಚ್ಛೇದದ ಬಗ್ಗೆ ಬಗ್ಗೆ ನು ಕೂಡ ಕೇಳುತ್ತಾರೆ
ಹ ಹಾ ಅಲ್ಲೇ ನಾವೆಲ್ಲ ಪೂರಾ ಓದ್ಬೇಕಂದಂಗ ಆಯ್ತು
ಹ್ಮ್
ಮತ್ತೆ ಈಗ ನಂಬರ್ ಕೊಡ್ ತರೆ ಸಂಖ್ಯೆಗಳನ್ನು ಕೊಡ್ತರೆ ಒಂದು ಐದು ಆರು ಸಂಖ್ಯೆಗಳನ್ನು
ಹ್ಮ್ ಐದಾರ್ ಸಂಖ್ಯೆ ಹ
ಒಂದು ಮಿಸ್ ಆಗಿರುತ್ತೆ ನಂಬರ್
ಹಾ ಈಗ ಒಂದು ಮೂರು ಡಾ ಇದು ಮಿಸ್ಸು ಮತ್ತೆ ಐದು ಆರು ಹಿಂಗ ಹ ಹ
ನಾ ಅದನ್ನ ನಾವು ಕಂಡಿಡಿಬೇಕು
ಸಂಖ್ಯನ ಕಣ್ ಕಂಡ್ಬಿಡಗು ಅದರಲ್ಲಿ ತುಂಬಬೇಕು ನಾವು.
ಹ್ಮ್
ಹ ಬರೇ ನಡುತ್ತೆ ಅದು
ಮ ಮತ್ತೆ ಎ ಬಿ ಸಿ ಡಿ ಮತ್ತೆ ಎ ಬಿ ಸಿ ಡಿ ಇ ಟೈಪ್ ಕೊಟ್ಟು ಮತ್ತೆ ಅದನ್ನ ಅಲ್ಲಿ ಮತ್ತೆ ಮುಂದು ಏನ್ ಬರುತ್ತೆ ಅಂತ ಹೇಳಿ ಬರಿಬೇಕು ಅಲ್ಲಿ.
ಮತ್ತೆ ಹಂಗಂದ್ರೆ ಎ ಬಿ ಸಿ ಡಿ ನೇ ಬರ್ಬೋದಲ್ವಾ
ಹಾ ಅದೇ ಆ ಟೈಪ್ ಅವರು ಕಠಿಣವಾಗಿ ಕೊಡ್ತರೆ.
ಅಂದ್ರೆ ಅಲ್ಲಿ ಅಂದ್ರೆ ಇದರಲ್ಲಿ ಅದರ ಆಪ್ಷನ್ ಅಲ್ಲಿ ಇರಲ್ಲ ದು ಎ ಬಿ ಸಿ ಡಿ ಅಂತ ಅದು ನಾವು ಹೆಂಗರ ಮಾಡಿ ಕಂಡಹಿಡಿದು ಸರಿಯಾದ ಉತ್ತರವನ್ನು ತುಂಬಿದ್ರೆ ಮಾರ್ಕ್ಸ್ ಸಿಗು ತ್ತೆ ಇಲ್ಲಂದ್ರೆ ಹ ಅಂಕವನ್ನು ಕ ಕಡಿತಗೊಳಿಸ್ತರೆ. ಜೀರೋ ಪಾಯಿಂಟ್ ಟು ಫೈವ್ ಅಂದ್ರೆ ಸು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಐದು.
ಮತ್ತೆ ಲಾಭ ನಷ್ಟದ ಪ್ರಶ್ನೆಗಳನ ಕೇಳ್ತರೆ
ಹ ಹಾ ಲಾಭ ನಷ್ಟ ಹ
ಈಗ ನಾನು ಎರಡು ಸಾವಿರಕ್ಕೆ ಒಂದು ಮೊಬೈಲ್ ಅನ್ನು ಕರೆದಿಸ್ ಸಿದರೆ ಎರಡು ಮುಸ್ ಸಾವಿರದ ಐದುನೂರು ಕ್ಕೆ ಮಾರಿದರೆ ನಿನಗೆ ಆಗುವ ಲಾಭ ಹ ಆಗುವ ಲಾಭ ಎಷ್ಟು ಅಂತ ಪ್ರಶ್ನೆಗಳು ಕೇಳ್ತಾರೆ.
ಹೌದು ಅಷ್ಟೆ ಅಷ್ಟೇನು ಕಠಿಣವಾದ ಪ್ರಶ್ನೆ ಇರೋದಲ್ವ.
ಇಲ್ಲ. ಇ ಕಡೆ. ಕಠಿಣನೂ ಅಲ್ಲ ಈ ಕಡೆ ಸುಲಭನೂ ಅಲ್ಲ ಮೀಡಿಯಂ ಇರುತ್ತೆ.
ಇಟ್ಟಿದ್ರೆ ಸಾಕು ಈಗ ಪೂರಾ ಕಠಿಣ ಅಂದರೆ ನಾವು ಬರೋದ ಆಗೋದಿಲ್ಲ.
ಹ್ಮ್-
ಹ್ಮ್ ಆಯ್ತಾಯ್ತು ಅದು ಆಯ್ತು ರಾಗ ಆಯ್ತು ಈಗ- ಇದು ಕಂಪ್ಯೂಟರ್ ಇದೆ ಅಲ್ವಾ ಕಂಪ್ಯೂಟರ್ ಎ- ನಮ್ಗೆ ಯಯಾವ್ ಬರುತ್ತದೆ- ಎಕ್ಸ್ ಎಕ್ಸ್ ಇದಕ್ಕೆ-
ಬರುತ್ತದೆ ಗಣಿತ ಬರುತ್ತದೆ ಮತ್ತು ಇಂಗ್ಲಿಷ್. ಬರುತ್ತಾರೆ ಇಂಗ್ಲಿಷ್ ಬಹಳ ಓದ್ಬೇಕು ಆಂಗ್ಲ ಭಾಷೆ. ಇನ್ನ-
ಅ ಅದೇ ಅಂದ್ರೆ ಇವು ನುು ಈ ಆರ್ ಪ್ರಿಪೋಸಿಷನ್ ಆರ್ಬಗ ಇರ್ಬು ಅವೆಲ್ಲಾ ಓದ್ಬೇಕಲ್ವಾ.
ಹ್ಮ್.
ಅವೆಲ್ಲಾ ಸರಿಯಾಗಿದ್ರೆ ಸಾಕು ಅಂದ್ರೆ. ಹಿಡಿತಾ ಇರ್ಬೇಕು ಅನ್ರಿ ಅದರಲ್ಲಿೇ. ಅಂದ್ರೆ ವಿಷಯದಲ್ಲಿ ಹಿಡಿತಾ ಇದ್ರೆ ಮುಗಿಯತು.
ಹ್ಮ್ ದಿನ್ನಾಲೂ ಹಓದ್ಬೇಕು ಒಂದೂವರೆ ಅಥವಾ ಎರಡು ಗಂಟೆಗಳ ಕಾಲ ಹ್ಮ್.
ಅವ ಗ್ರಾಮರ್ ಓದಬೇಕು ಇಂಗ್ಲೀಷ್ ಗ್ರಾಮರ್.
ಹ್ಮ್
ಖರೆಖರೆ ಅ ಅಂದ್ರೆ ಈಗ ಏನ್ ಈಗ ಅ ಇದು ಯಾವ್ದಪ್ಪ ಈಗ ಒಂದು ಪ್ಯಾರಾ ಕೊಟ್ಟ. ಅದರ ಬಲ್ಲಿ ಹುಡಕಾಡುವಂತ ಕೊಡಲ್ವಾ ಅದರಲ್ಲಿ.
ಅದೇ ಮೇನಪ್ಪಾ ನಾಲ್ಕು ಪ್ರಶ್ನೆಗಳು ಇರುತ್ತೆ ಅದರ ಮೇಲೆ.
ಹಾ ಹಾ ಹೌದು ಅದೇ ಅದೇ ಈಗ. ಮೇಗೆ ಮೇಲೆ ಪ್ಯಾರ ಕೊಟ್ಟಿರ್ತಾರೆ ಅದರಲ್ಲಿ. ಪ್ರಶ್ನೆ ಹುಡಿಕಾಡಿ ಅಥವಾ ಉತ್ತರವನ್ನು ಬರಿ. ಕ್ಟೀರಿಯಾ ಅಂತ ಇರ್ತದಲ್ವಾ ಅದೇ.
ಹ ಅದೇ ಇರುತ್ತೆ ಆದ್ರೆ ತುಂಬಾ ಕೆಟ್ಟ. ಕಠಿಣವಾಗಿರುತ್ತೆ ಅದು ಉತ್ತರವೇ ಸಿಗಲ್ಲ ಅಲ್ಲೇ.
ಹೌದೌದು ಕರೆ
ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಅದರಲ್ಲಿ
ಹ ಅಂತ ಅಂತ ಟೈಪ್ ಕ್ವೆಶ್ಚನ್ ಗಳನ್ನು ನಾವು ಇ ಪ್ರಶ್ನೆಗಳನ್ನು ದಿನಲುೂ ಮಾಡ್ತಾ ಇರ್ಬೇಕು ಅಂದ್ರೆ ತಿದ್ದಿ ಅವೆಲ್ಲ ಮಾಡಿದ್ರೆ ಆಗುತ್ತೆ ಅಂದ್ರೆ ನಂಬಲ್ಲಿ ಅಷ್ಟು ಸಮಯವಿರಲ್ವಾಬ್ಡು
ಬಿ್ಯುಸಿಯಾಗಿದ್ದೀರಾ ನೀವು
ಏನಿಲ್ಲ ಬ್ಯುಸಿ ಅನಕ್ ಏನಿಲ್ಲ ನೋಡ್ಬೇಕು ನಾವು ಯಾವ್ದಾರೆ ಅದು ಹೋಗ್ಲಿ ಬಿಡ ಇದಾಯಯ್ತು ಇದಾಗಣ ಎಕ್ಸಾಮ್ ಈಗ ಅಪ್ಲೈ ಮಾಡೋದು ಎಲ್ಲಿ ಯ ಇದು ಯಾವಾಗ್ ಮಾಡುವದು
ಈಗ ಆರ್ ಜುಲೈ ಆರ್ ಅಪ್ಲಿಕೇಶನ್ ಕರೀತಾರೆ ಅವರು
ಹಾ ಅದಕ್ಕೆ ರೂಪಾಯಿ ಎಷ್ಟೋಗುತ್ತೆ
ಉಪಾಯ ಆಗುತ್ತೆ
ಹಾ ಹಾಕೋದಕ್ಕೆ ಹಾ
ಹ್ ಮತ್ತೆ ಅದು ಕೊನೆಯ ದಿನಾಂಕ ಮೂವತ್ತು ಜುಲೈ
ಹ್ಮ ಅದು ಅಲ್ ಬಿಿಡು ಇದ್ರಲ್ಲಿ ಪ್ರ ಇದು ಅಂದ್ರೆ ಎಕ್ಸಾಮ್ ಮುಗಣ ಇದು ಫಿಸಿಕಲ್ ನೋಡ್ತಾರ ಅಂದ್ರೆ ದೈಹಿಕವಾಗಿ ಏನ್ೆ ಇ
ಹಾ ದೈಹಿಕವಾಗಿ ನೋಡ್ತಾರೆ ಏಳುಗ ನಿಮಿಷ ವಚ್ಚ ಹದಿನಾರು ನೂರು ಮೀಟರ್ ಕೊಡಬೇಕು
ಹೌದೌದು ಅಂದ್ರೆ ಇದು ಈ ನೋಡೋದೇನ ಏಳ್ ನಿಮಿಷ ಅಂದ್ರೆ ಬಾಳ ಆಗ್ಲಿಲ್ವ ಸ್ವಲ್ಪೇ
ಹ್ಮ್ ಅದೇ ಅ
ಹ್ಮ ಅಂದ್ರೆ ಅಂದ್ರೆ ನಂಬಲ್ಲಿ ನಂಬಲ್ಲಿ ಸ್ವಲ್ಪ ಇದು ಇರ್ಬೇಕು ಅಂದ್ರೆ ಸ್ಟಾಮಿನಾ ಇರ್ಬೇಕು ಅಂದ್ರೆ ಓಡ್ತವಬ್ಬಡು ಕರಿ
ಹ್ಮ ಓದ್ತಿ ಓಡ್ತೀರಾ ಎಲ್ಲಾರು ಆರಾಮ್ ನಡೆದುಕೊಂಡು ಹೋಗ್ತೀರಾ ನೀವು ಏಳು ನಿಮಿಷದಲ್ಲಿ
ಹೌದು ಏಳ್ು ನಿಮಿಷದಲ್ಲಾಂದ್ರೆ ನಡೆದುಕೊಂಡೆ ಹೋಗ್ಬೇಕಾಗುತ್ತೆ
ಹ್ಞ ಮತ್ತು ಐದು ಪುಷ್ಪ್ಸ್ ವಡಿಬೇಕು ಹತ್ತು
ಪುಷ್ಪ್ಸ್ ಅಂದ್ರೆ ಡಿಪ್ಸ್
ಹ್ಮ್ ಮತ್ತೆ ಹತ್ತು ಪುಲಾಬ್ಸ್ ಹೊಡಿಬೇಕು
ಆಯ್ತಾಯ್ತು ಆಮೇಲೆ ಅಸ್ತೇನ ಅಪ್ಪ ನಿಮ್ಗೆ
ಓಕೆ ಆಯ್ತ ಆಯ್ತು